ಹಲೋ
ಹ ಅಪ್ಪಿ ಕೇಳ್ತಿದೆನಾ?
ಹಾ ಅಕ್ಕ ಕೇಳಿಸತೀದೆ ಅಕ್ಕ ನಿಮಗ ಅಕ್ಕ?
ಹಾ ಕೇಳ್ತೀದೆ ಕೇಳ್ತೀದೆ.
ಸ ಏನಾದ್ರು ಸೌಂಡ್ ಬರ್ತಿದ್ಯಾ ಅತ್ತೆ ಅದು ನಮ್ಮ ರೂಮೇಟ್ ಅಕ್ಕ ನಾಳೆ ನಾಳೆ ಊರಿಗೆ ಹೋಗ್ತಿದ್ದಾರೆ. ಅವರು ಸ್ವಲ್ಪ. ನಾಳೆ ಅಕೌಂಟ್ ಅ ಅಕೌಂಟ್ ಇದ್ರು ಒಂದ್ ಫೋಟೋ ತೆಗಿ ಅಂದ್ರು. ಅದಿಕ್ಕೆ ಓನ್
ಹೌದಾ ಹೌದಾ ಇರ್ಲಿ ಇರ್ಲಿ ಪರವಾಗಿಲ್ಲ ಏನ್ ಮಾಡ್ತಿದ್ರಿ ಊಟ
ಫೋಟೋ ತೆಗಿಬೇಕು ಅಂದ್ಕೊಂಡೆ ಆಯ್ತಕ್ಕ ನಮ್ದು ನೀವು ತಿಂದರಕ
ನಂದಿಲ್ಲ ಅಪ್ಪಿ ಮಾಡ್ಬೇಕೇನು ನಾನು ತಿಂಡಿ ಲೇಟ್ ಆಗ ತಿಂತೀನ ಯಾವಗ್ಲುೂ ಹಂಗಾಗಿ ಊಟ ಲೇಟ್
ಹಾ ಹೌದಕ್ಕ ನಮ್ದು ಅನ್ನ ಸಾಂಬಾರ ಅಕ್ಕ ಅನ್ನ ಸಾಂಬಾರು ಅಷ್ಟೇ ಅಕ್ಕ
ಏನ್ ಸಾಂಬರು
ಲಲ್ ಆಲ್ಗಡ್ಡೆ ಇರುತ್ತೆ ಇಲ್ಲ ಕ್ಯಾರೆಟ್ ತ ಅವ್ ಎರಡೆ ಇರುತ್ತೆ ಅಕ್ಕ ಒಂನೋನ್ ಟೈಮ್ ಬೀನ್ಸ್ ಇರುತ್ತೆ ವೈರಟಿ ನೈಟ್ ಚಪಾತಿ ಒಳಗ ಕಡೆ ಆ ಮಾಡ್ತಾರಕ್ಕ ಪಲ್ಲೆ ಏನಾದ ಇದ್ರು ಅದ್ಸಂದಿ ಬೀಟ್ರೂಟ ಆ ಥರ ಎಲ್ಲ ಬಟ್ ಸಾಂಬ್ರ ಎಲ್ಲ ಆಲ್ಮೋಸ್ಟ್ ಅಲ್ ಯಾವಾಗ್ಲೂ ನಾರ್ಮಲ್ ಇರುತ್ತೆ ಕ್ಕ ಜಾಸ್ತಿ ಸೌಂಡ್ ಕೇಳುಸ್ತಿದ್ಯಾ
ಇಲ್ಲ ಇಲ್ಲ ಪ ಪರ್ವಾಗಿಲ್ಲ ಅಷ್ಟೊಂದೇನಿಲ್ಲ
ಇಲ್ಲಿ ನಮ್ಮ ಮನೆನಲಿಕ್ಕೆ ಹಾ ಹಾ ಅಲ್ಲಿ ಹುಡುಗುರು ಆಟ ಆಡ್ತಿದಾರ್ ಕ್ಕ ಮೇಲು ನಿಂತೆ ಅದಿಕ್
ಹಃ ಹೌದಾ ಇರ್ಲಿ ಇರ್ಲಿ ಪರ್ವಾಗಿಲ್ಲ ಪರ್ವಾಗಿಲ್ಲ ಹಃ ಹಃ ಇವಾಗ್ ಸಮ್ಮರ್ ಹಾಲಿ ಸ್ ಬರಲ್ಲ ಸ್ಕೂಲ್ ಬೇರೆಸ್
ಹಾ
ಹುಸ್ ಕುದಿದ್ದೆ ಇಲ್ಲು ಅಷ್ಟೇ ನಮ್ಮನೆ ಹತ್ರನೂ ಅಷ್ಟೇ ಗಲಾಟೆ ಗಲಾಟೆ
ಅವಾಗ ಬರ್ತಾನೆ ಇದ್ದಿನಕ ಹುಡುಗ್ರು ಇವಾಗ್ ಇವಾಗ್ ಬರ್ತಾನೇ ಇದ್ದಾರೆ ಮೇಲೆ ಟೆರೇಸ್ಮೆಲ್ ಯಾವಾಗಲೂ ಇಲೆ ತೆರಸ್ ಮನೆನೇ ಮಾತಾಡ್ತಿರ್ತಾರೆ
ಹ್ಮ ಹ್ಮ ಹಂಗೆ ಹಃ ಹಃ ಮತ್ತೆ ಏನ್ ಮಾಡ್ತಿದ್ರಿ ಇಲ್ಲ ಇಲ್ಲ ಅಪ್ಪಿ ನಾನು ಅಕ್ಚ ನಾನ್ ವರ್ಕ್ ಮಾಡ್ತೀನಿ ಟೀಚರ್ ಆಗ್ ವರ್ಕ್ ಮಾಡ್ತೀನಿ ನಾನು ಇಲ್ಲೇ ನಮ್ಮೂರಲ್ಲೇ ಸೊ ಹಂಗಾಗಿ ಅದ್ರದ್ ಮೇಲೆ ಇನ್ನು ನಮ್ಗೂ ಸಮ್ಮರ್ ಹಾಲಿಡೇಸ್ ಅಲ್ಲ ಮ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಆ ಜೂನ್ ಫಸ್ಟ್ ಯಿಂದ ಸ್ಕೂಲ್ ಸ್ಟಾಟ್ ತು ನಮ್ಗೆ ಹಂಗಾಗಿ ಆ ಇದ್ರಲ್ಲಿ ಫ್ಲಿ ಫ್ರೀ ಆಗಿದೀನ
ಹಾ ಹಾ ಯಾವ ಸಬ್ಜೆಕ್ಟ್ ಮಾಡ್ತೀರಾ ಅಕ್ಕ
ಮಾಡ್ತೀನಪ್ಪಿ ಒನ್ ಟು ಸೇವ್ ಒನ್ ಟು ಫಿಫ್ತ್ ಸೈನ್ಸ್ ಮಾಡ್ತೀನಿ ನಾನು
ಹಾ ಹಾ
ಪರವಾಗಿ ಇನ್ನುೂ ಜೂನ್ ಫಸ್ಟ್ ಇಂದ ಅಲ್ಲ ಸ್ಕೂಲ್ ಅಷ್ಟೆ ಒನ್ ಟು ಫಿಫ್
ಚೆನ್ನಾಗಿದೆ ತಾನೆ ಇದು ಚೆನ್ನಾಗಿದೆ ತಾನೆ ಫೋಟೋ ಬರ್ತಿಲ್ಲಾನೆ ಹ ಅಕ್ಕ ಹೌದಾ ಹ ಹಾ ಒನ್ ಟು ಸೆವೆನ್
ಒನ್ ಟು ಫಿಫ್ತ್ ಓನ್ ಟು ಫಿಫ್
ಫಿಫ್ತ್ ಅಕ್ಕ ಹಾಂ ಅಂದರೆ ಸ್ಕೂಲ್ ಇರೋದು ಟೆಂತ್ವರೆಗೂ ಇದೆಯ ಅಕ್ಕ
ಪಿಯುಸಿರ್ಗು ಬಟ್ ಲೈಕ್ ಇಲ್ಲಿಂದ ಇಷ್ಟ ಇಷ್ಟ ಅಂತನೇ ಸ್ಟೂಡೆಂಟ್ಸ್ಗೆ ಅಂತ
ಹ ಓಕ
ಸೊ ನಮ್ದು ನಂದು ಒನ್ ಟು ಫಿಫ್ತ್ಗೆ ನನ್ನನ್ನ ಸೈನ್ಸ್ ಟೀಚರ್ ಅಂತ ತೊಗೊಂಡಿದ್ದಾರೆ ಹೋಗ್ಬೇಕಪ್ಪ ಇನ್ನು ನಂಗಿನು ಜೂನ್ ಫಸ್ಟ್ ಇಂದ ಸ್ಕೂಲ್ ಸ್ಟಾರ್ಟಾ ಹಂಗಾಗಿ ಫ್ರೀ ಇದೀನಿ ಸ ಹಾ ನಾನು ಮಾಸ್ಟರ್ಸ್ ಬೇರೆ ಮಾಡ್ತಿದ್ದೀನಲ್ಲಾ ಈ ಮೂರ್ ಎಕ್ಸಾಮ ಕಂಪ್ಲೀಟ್ ಆಗಿದೆ ನಂದು ಇನ್ನು ಎರಡು ಎಕ್ಸಾಮ್ಸ್ ಇದೆನಾ ಅದೊಂದು ಎರಡು ಎಕ್ಸಾಮ್ ಆ ಕರೆಕ್ಟ್ ಎಕ್ಸಾಮ್ಸು ಮುಗಿಯುತ್ತೆ ಈ ಕಡೆ ನಂದು ಇದುನೂ ಸ್ಕೂಲು ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಾಗಿ ಆಕ್ಚುಲಿ ನಾವು ನಮ್ದಲ್ಲಾ ಫ್ರೆಂಡ್ಸ್ ಎಲ್ಲಾ ಹ ನಮ್ದ್ ಲೈಕ್ ನಾವ್ ಪಾಂಡಿಚೆರಿ ಹೋಗೋ ಪ್ಲಾನ್ ಇತ್ತು ಆ ಟ್ರಿಪ್ ಹೋಗೋ ಪ್ಲಾನ್ ಇತ್ತು ಬಟ್ ಅದು ಲೈಕ್ ಒಬ್ಬರುದು ಒಬೊಬ್ರೇದೇ ಒಬ್ಬಬ್ ಮಿಸ್ ಆಗಿ ಈಗ ಬರೇ ಮೂರ್ ಜನ ಏನೋ ಅಷ್ಟೇ ಪ್ಲಾನ್ ಆಯ್ತು ಹೋಗೋದು ಅಂತ ಮೂರ್ ಜನಕ್ಕೆ ಅಲ್ಲಿ ತನಕ ಹೋಗೋದು ಒಂದ್ ಗ್ಯಾಂಗ್ ಒಂದು ದೊಡ್ಡದ ಒಂದ್ ದೊಡ್ಡ ಗ್ಯಾಂಗೋ ಚೆನ್ನಾಗಿರುತ್ತೆ ಮೂರ್ ಮೂರ್ ಜನಾಗಲ್ಲ ಸರಿ ಅನ್ಸಲ್ಲ ಅಂತೇಳಿ ಬೇಡ ನೆಕ್ಸ್ಟ್ ಪ್ಲಾನ್ ಹಾಕಾಣ ಅಂತೇಳಿ ಕ್ಯಾನ್ಸಲ್ ಮಾಡ ಕೊಂಡ್ವಿ
ಅಂದ್ರೆ ನೀವು್ ಟೀ ತೀರ್ಸ ನೀವು ಪ್ಲಾನ್ ಹಾಕಿರೋದು ಹಾಕಿದ್ದು
ಹ ನನ್ ಫ್ರೆಂಡ್ಸ್ ಜೊತೆ ಹಾ ನಾನ್ ಮುಂಚೆ ಇದ್ದ ದೂರಲ್ಲಿ ಫ್ರೆಂಡ್ಸ್ ಜೊತೆ ಪ್ಲಾನ್ ಆಗಿತ್ತ ಅದು ಬಟ್ ಅದೇ ಹಿಂಗ ಆಯ್ತಲ್ಲ ಎಲ್ರೂ ಬಿಡಕ್ ಬಿಟ್ರಾ ಮತ್ತ ಇನ್ನೆತ್ ಮೂರ್ ಮೂರು ಜನ ಹೋಗೋದು ಅಂತ ಹೇಳಿ ಹಓ ನೆಕ್ಸ್ಟ್ ಇ ಹೋಗತ್ತೆ ಆದರು ಫ್ರೀ ಆದಾಗ ಎಲ್ಲಾ ಪ್ಲಾನ್ ಹಾಕೊಂಡ್ ನೀಟಾಗಿ ಹೋಗೋಣ ಅಂತ ಹೇಳಿ ಹೋಗ್ಬೇಕಪ್ಪಾ ಹ್ಮ್ ಇಲ್ಲ ನಾವು ಹಂಗೆ ಅದೇ ರೀತಿ ಸ ಕಲೇಶ್ ಪುರ ಹೋಗಿ. ದ್ವಿ ಈಗ ರೀಸೆಂಟ್ ಆಗಿ ಯವಾಗ ಸೆಪ್ಟೆಂಬರ್ಲ್ಲಿ ಹೋಗಿ ದ್ವಿ ಸಕಲೇಶಪುರಕ್ಕೆ. ಕರೆಕ್ಟ್ ಒಂದೂ ಸ್ಟೋನ್ ದು ಆರ್ ಜನ ಏನೋ ಹೋಗಿದ್ವಿ. ಹ ಚೆನ್ನಾಗಿತ್ತು ಒಂದ ಮೂರ್ ಮೂರು ದಿನ ಏನು ಹೋಗಿದ್ವಿ ಸಕಲೇಶಪುರಕ್ಕೆ. ಆಮೇಲೆ ಅಲ್ಲಿಂದ ನಾವು ಮತ್ತೆ ನೆಕ್ಸ್ಟ್ ಇಯರ್ ಎಂಡ್ ಒಂದ್ಸತಿ ಮಂಗ್ಗಳೂರ್ ಹೋಗಿದ್ವಿ ಸವೆನ್ ಡೇಸ್ ಹೋಗಿದ್ವಿ ಮೂರೇ ಜನ ಹೋಗಿದ್ವಿ ಅವಾಗ ಮಾತ್ರ ಹ್ಮ್ ಉಸ್ಮಾ ಮಂಗಳೂರು ಸೆವೆನ್ ಡೇಸ್ ಏನೋ ಹೋಗಿ ತು. ಅದು ಒಂಥರಾ ಚೆನ್ನಾಗಿ ತು
ಹೌದು ಅಕ್ಕ ಫ್ರೆಂಡ್ಸ್ ಹೋದ್ರೆ ಚೆನ್ನಾಗಿರುತ್ತೆ ಬಿಡಿ ಅಕ್ಕ ಅದೊಂಥರ ಖುಷಿ ಹ್ಮ್
ಈ ಇಯರ್ ಎಂಡ್ ಹೋಗಿದ್ವಿ ಏನ್ ಮಂಗ್ಳೂರ ಸೆವೆನ್ ಡೇಸ್ ಅಷ್ಟೇ ಇದ್ದಿದ್ದು ಬರೇ ಸೆವೆನ್ ಡೇಸ್ ಹೋಗಿದ್ ಇದು ಮಾ ಅದು ಮಾತ್ರ ಸಕಲೇಶಪುರಕ್ಕೆ ಹೋಗಿದ್ದು ಮೂರ್ ಮೂರ್ ದಿನ ಏನೊ ಹೋಗಿದ್ವಿ
ಹೌದಾ ಚೆನ್ನಾಗಾಗಿರುತ್ತೆ ಹ ಹೌದಕ್ಕ ಮತ್ತೆ ಮಾಡಿದ್ರ ಅಕ್ಕ ಮತ್ತೆ ಪೂಜೆ ಆಗ್ತ ಇದೆ
ಇಲ್ಲ ಮಾಡ್ಬೇಕಿತ್ತಪ್ಪಿ ಮಾಡಿಲ್ಲ ನಾನು ಅವಳತ್ರ ಅವಳು ಎಕ್ಸಾಮ್ ಅಂತ ಹೇಳಿ ಎಕ್ಸಾಮ್ ಬಿಜ್ಹೀ ಇದ್ಲೋಳ್ ಎಕ್ಸಾಮ್ ಟೆನ್ಶನ್ನಲ್ಲಿ
ಹೌದು ಇವಾಗ್ ಸ್ವಲ್ಪ್ ಫ್ರೀ ಆಗಿದ್ದಾರೆ.
ಹಾ ಇವಾಗ ಫ್ರೀ ಆಗಿದ್ದಾಳೆ ಎಕ್ಸಾಮ್ ಟೆನ್ಶ್
ಅಂದ್ರೆ ನೀವು ಯಾವ್ ಎಲ್ಲಿ ಯಾ ಇಲ್ಲಿ ನೀವು ಅಕಾಡೆಮೇಲಿ ಫ್ರೆಂಡ್ಸಾ ಅಕ್ಕ.
ಹಾ ಅಕಾಡೆಮಿಯಿಂದ ಫ್ರೆಂಡ್ಸು. ಒಂದೆ ಅಕಾಡೆಮಿಯ ಆಮೇಲ್ ಒಂದೆ ಪಿಜಿ ಇದ್ದಿದ್ದು ಇಬ್ರು.
ಹೌದ್
ಹಾ ಹಂಗಾಗ ಅವವಾಗಿಂದ ಪಿಲ್ಸ್ ಆಗಿದ್ದು ಅವಳು ಬಿಸಿ ಇದ ಇದ್ದಾಳ ಇವಾಗ ಫ್ರೀ ಆಗಿದ್ದಾಳೆ ಮತ್ತೆಲ್ಲ ಹೋಗ ಹೋಗ್ತೀನಿ ಊರಿಗೆ ಹೋಗ್ತೀನಿ ಅಣ್ಣನ ಮನೆಗೆ ಹೋಗ್ತೀನಿ ಅಂತ ಅಂತಿದ್ಲು. ಏನು ಮಾಡಿದಳೋ ಗೊತ್ತಿಲ್ಲ ಏನು ಮಾಡ್ತಾಳೋ.
ಹ ಅದೇ ನನಗೂ ನೆನ್ನೆ ಅವ್ರ ತಮ್ಮ ಅವ್ರ ಮನೆಯಲ್ಲಿ ಊರಿಗೆ ಬತಿದಾರಂತೆ ಅವ್ರ ತಮ್ಮ ಒಬ್ಬರು ಆರ್ಮೇಲಿ ಇದು ಮಾಡ್ತಿದ್ದಾರೆ. ಬರ್ತಾನೆ ಅವಾಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ನೆ. ಆಮೇಲೆ.
ಮತ್ತೆ ಹೌದು ತಮ್ಮ ಆರ್ಮಗ್ ಸೇರ್ತಿದ್ದಾನಂತೆ. ಅದಕ್ಕೆಂದ್ಲು ಇಲ್ಲ ಹಿಂಗ್ ಸೇರ್ತಿದಿದ್ದಾರೆ ತಂದ್ಲು ಅದಕ್ಕೆ ಹೋಗ ಊರಿಗೆ ಹೋಗ ಬರ್ತಿ ಟ್ರಿಪ್ ಬರಲ್ವಾ ಅಂತಂದ್ರೆ ಇಲ್ಲ ಹಿಂಗ ಎ ಮಂದ್ ಹಿಂಗ ಆಗ್ತಿದೆಲ್ಲ ಅಂತಂದು ಸರಿ ಬಿಡು ಬರ ಕ್ಯಾನ್ಸಲ್ ಮಾಡ್ಬಿಡೋಣ ಅಂತ ಹೇಳಿ ನಂಗು ಸ್ಕೂಲ್ ಬರ ಇತ್ತಲ್ಲ ಆಮೇಲೆ ಜ ಬೇಕಾಗುತ್ತೆ ಅಂತ ಹೇಳಿ ರಜನ್ ಮಾಡಿ ಅಲ್ಲಿಗೆ ಹಾಕೊಳ್ಳೋಣ ಅಂತೇಳಿ ಸುಮ್ನ ಅದೇ
ಹೌದಾ ಚೆನ್ನಾಗಿರುತ್ತೆ ಬಿಡಿ ಅಕ್ಕ ಆಮೇಲೆ ಎಲ್ಲಾರೂ ಒನ್ ಟೈಮ್ ಎಲ್ಲರೂ ಹೋದ್ರನ ಚೆನ್ನಾಗಿರುತ್ತೆ
ಹೌದು ಈಗ ಸುಮ್ಸ ಸುಮ್ನೆ ಮೂರ್ ಮೂರ್ ಜನ ಆಯ್ತು ಇಬ್ರು ಹೋದ್ರೆ ಸರಿ ಅನ್ಸಲ್ಲ ಅದು ಆ ತರ ಪ್ಲೇಸಸ್ಗೆ ಆ ತರ ಯಲ್ಲ ಸ್ವಲ್ಪ ಅದು ಆ ಕಡೆ ಎಲ್ಲ ಸ್ವಲ್ಪ ಅಷ್ಟೊಂದ ಸೇಫ್ ಇರಲ್ಲ
ಹೌದಕ್ಕ ನ ಸ್ವಲ್ಪ ಸ್ವಲ್ಪ ಜನ ಹೋಗಕು ಆಗಲ್ಲ.
ಹೂ ಹೋದ್ರೆ ಒಂದ್ ಗ್ಯಾಂಗ್ಗೆ ಹೋಗೋಣ ಅಂತ ಇಲ್ಲ ಅಂದ್ರೆ ಬೇರೆ ಕಡೆ ಟ್ರೈ ಮಾಡೋಣ ಅಂತೆ ಇವಾಗ. ಎಲ್ಲ ಸ್ವಲ್ಪ ಎಲ್ಲಾರ್ದು ಕೆಲಸ ಮುಗಿಲಿ ಅಂತ ಅಷ್ಟ್ ನ್ನದುವು ಹ್ಮ್ ಹ್ಮ್ ನಾನು ನಾನು ಆಲ್ರೆಡಿ ರಜೆ ತಗೊಂಡ್ ಬಿಟ್ಟಿದ್ದೆ. ಹ್ಮ್ ಅಂದ್ರೆ ನಂದ ಎಕ್ಸಾಮ್ ಇತ್ತು ಎಕ್ಸಾಮ್ಗೆ ಅಂತ ತಗೊಂಡಿದ್ದೆ ಬಟ್ ನಂದು ಎಕ್ಸಾಮು ಮುಂಚೆನೆ ಮುಗೀತಿದೆ ಹಂಗಾಗಿ ಹ್ಮ್ ಹಂಗಾಗಿ. ಮತ್ತ ಇನ್ನೇನು ಅಂತೇಳಿ ಹೋಗೋದಿಲ್ಲ ಅಂದ್ರೆ ಅಲ್ ಆರ ಜನ ಅಲ್ಲಿ ಸ್ಕೂಲಿಗೆ ಹಾಕೊಂಡು ರಜಾ ನೆಕ್ಸ್ಟ್ ಡೇ ಯಾವಾಗಾದ್ರೂ ಇಟ್ಕೊಳ್ಳೋಣ ಅಂತ ಅನ್ಕೋತಿದ ಇದ ನೋಡ್ಬೇಕ ಇನ್ನು ನಂದು ಲ್ಯಾಬ್ ಎಕ್ಸಾಮ್ಸ್ ಬೇರೆ ಐತೆ. ಪ್ರಾಕ್ಟಿಕಲ್ ಎಕ್ಸಾಮ್ಸು ಇವಾಗ ತೇರಿ ನಡೀತಿದೆ ಹ್ಮ ಇವಾಗ ಇನ್ನು ತೇರಿ ನಡೀತಿದೆನಾ. ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಬರೆೆಯ ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗೆ ಟೂ ಡೇಸ್ ನಂಗ್ ರಜೆ ಮತ್ತೆ. ಟೂ ತ್ರೀ ಡೇಸ್ ಬೇಕಾಗತ್ತೆ ಅದಕ್ಕೋಸ್ಕರ ಟೂ ತ್ರೀ ಡೇಸ್ ಬೇಕಲ್ಲ ಅದಕ್ಕೋಸ್ಕರ ಮತ್ತೆ. ಅವಾಗ ರಜ ಸಿಗು ಬೇಕಾಗುತ್ತೆ ಅಂತ ಇವಾಗಿಂದ ಇದು ಮಾಡೋಣ ಅಂತ ಅಂದಕೊಂಡಿದೀನಿ ಇನ್ನು ನೋಡ್ಬೇಕಪ್ಪ ಇನ್ನು ಸ್ಕೂಲಲ್ಲಿ ಮಾತಾಡ್ಕೋಬೇಕು ಅವ್ರ ಏನಂತರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ
ಹೌದಾ ಅಂದ್ರೆ ಅದೇ ಫಸ್ಟ್ ಅಕ್ಕ ನೀವು ಸ್ಕೂಲು ಮತ್ತೆ ಅದ್ರ
ಹಾ ಹಾ ಇಲ್ಲ ಇಲ್ಲ ಇದೆ ಫಸ್ಟ್ ಇದೆ ಫಸ್ಟ್ ಇದೆ ಫಸ್ಟ್ ಸ್ಕೂಲ್ ಜಾಯ್ನಿಂಗು
ಹೌದಕ್ಕ ಅಂದ್ರೆ ಒಂದ್ ತ್ರೀ ಫೋರ್ ಮಂತ್ಸ್ ಆಯ್ತು. ಒನ್ ಇಯರ್ ಆಗಕ್ಕೆ ಬಂತ ಅಕ್ಕ
ಇಲ್ಲ ಇಲ್ಲ ಇನ್ನು ಈವ ಇನ್ನು ರೀಸ ಸಿಂಟಾಗಿ ಡೆಮೋ ಕೊಟ್ ಬಂದಿದ್ದೆ ಆಯ್ತದು ಸೊ ಜೂನ್ ಫಸ್ಟ್ ಇಂದ ಎರಡ್ ಇದೆ ಫಸ್ಟ್ ಟೈಮು
ಹೌ ಇವಾಗ ಹೋದ್ರೆನೆ ಫಸ್ಟ್ ಅಕ್ಕ ಇನ್ನು ಹಾ ಹೌದ ಅಕ್ಕ ನಾನ್ ಆಲ್ರೆಡಿ ಮಾಡ್ತಿದ್ದೀರೇನು ಇವಾಗ ಸಮ್ಮರ್ ಹಾಲೀಡೇಸ್ ಅಲ್ವಾ. ಅದಕ್ಕೋಸ್ಕರನೇ. ನಾವು ಇವಾಗ ಸ್ಟಾರ್ಟ್ ಆಗುತ್ತೆನೋ ಅನ್ಕೊಂಡಿದ್.
ಇಲ್ಲ ಇಲ್ಲ ಇದೆ ಇದೆ ಫಸ್ಟ್ ಟೈಮ್ ನಾನು ಆಕ್ಚುಲಿ ಹೋಗ್ತಾ ಇರೋದು.
ಹೌದ ಆಕ್ಕಾ ಚೆನ್ನಾಗೈತ್ ಬಿಡಿ ಚಿಕ್ಕ ಮಕ್ ಚಿಕ್ಕವ್ರ ಜೊತೆ ಇದ್ರನು ಅದೊಂಥರ ಖುಷಿನೇ
ಹ್ಮ್ ಹೌದು ಬಟ್ ಏನಂದ್ರೆ ಒನ್ ಟು ಫ ಫ್ತ್ ಆಗುತ್ತಾ ಫಿಫ ಐದು ಕ್ಲಾಸ್ ಮಕ್ಳನ ಹಂಡಲ್ ಮಾಡ್ಬೇಕಲ್ಲಾ ಹಂಗಾ ಗಿ ಬಟ್ ಕ್ಲಾಸ್ ಟೀಚರ್ ಅಂತ ಬಂದ್ಬಿಟ್ಟು ತ ತರ್ಡ್ ಕ್ಲಾಸಿಗ್ ಟೀಚರು
ಹಾಂ ಹಾಂ ಥರ್ಡ್ ಕ್ಲಾಸ್ ಟೀಚರ ಅಕ್ಕ, ಹ್ಞೂ ಸರಿ ಅ
ಹ ಅಪ್ಪಿ ನಿಂಗ ಮಾಡ್ತೀನಿ ಇರು ಹಾ ಸರಿ ಸರಿ.